ಹೇಳ್ರಿ ಅಣ್ಣ ಏನ್ ಇಷ್ಟ ದಿನ ಮ್ಮ ಬಿಟ್ಟ ಫೋನ್ ಮಾಡ್ರಿ ಆರಾಮಲ್ಲ
ಏ ಆರಾಮಾ ಪಾ ಅಣ್ಣಾ ನೀ ಆರಾಮ
ಏ ಆರಾಮ್ ನೋಡ್ರಿ ಏನ್ ನಡ್ದದ ಸಮಾಚಾರ
ಏನಿಲ್ಲ ಹಂಗೆ ಕುಂತಿದ್ದೆ ಸುಮ್ನೆ ಅದಕ್ಕೆ ನೀನೆನ್ಪ ಆದೆ ಅಚ್ಚಂ ನೋಡಮ್ ಏನನ್ ಏನ್ ಮಾಡ್ತಾನ ಹಂಗಂತ ಹ ನೀವು ಹ ಹಂಗನಲ್ ಅಂದ್ರೆ ಇಲ್ಲೇ ಸ್ವಲ್ಪ ಬಿಜಿ ಇದೀವು ಹೂಲ್ದಲ್ಲಿ ಹಂಗೆ ಎಲ್ಲಾ ಕೆಲ್ಸ ಇರ್ತಾವಲ್ಲಾ ಅದಿಕ್ಕೆ ಆ ಕುಂಟೆ ಹೊಡದಾಗ
ಕಡೆ
ಏ ಮಳಿ ಬಂದಿಲ್ರಿ ಏನ್ ಮಾಡ್ತೀರಾ ಮತ್ತೆ ಅದಕ್ಕೆ ಕುಂಟಿ ತಗದಿವವಿ ಸ್ವಲ್ಪ ಒಂದಿಷ್ಟ ಕಸ ತಗ ಅಲ್ಲ ಇಲ್ಲ ಬಿಜಯ ಆಬಟ್ಟ ಟ್ಟ ಗೊಬ್ಬರ ಆಗ್ಬೇಕು ಎಲ್ಲಾ ಇವತ್ ಕುಂಟಿವ ಇವತ್ತು ಹೊಡ್ದಿವವಿ ಒಂದ್ ಸ್ವಲ್ಪ ಕುಂಟಿ ಅದಿ ಕೆ ಸುಮ್ ಕುತಿದ್ದೆ ಮಳೆ ಒಂದ್ ಸ್ವಲ್ಪ ಮಾಡಾಕ್ ಕುತತ್ತು ನಮ್ ದೋಸ್ತ್ ಏನ್ ಮಾಡಾಕತ್ತ ನೋಡ ಹ್ಮ್ ಏನ್ ಮಾಡಕದನಪ್ಪ ಬಾಸ್ ಅವನು ಆತ್ತತವಲ್ಲ ನಾವನ್ ಆತ ಅಂತ ಹೇಳಿ
ಏ ನಾವ ಎಲ್ರೀ ಬಾಾಸ ಈಗ ನೀವ್ರೀ ಎಲ್ ಬಾಸ
ಅಯ ನಾವ್ ಎಲ್ರರಿ ಎಲ್ಬಸ್ ನಾವವು ತಂಗ ಇರ್ತಿವ್ರೀ ನೀವು ಪೂರಾ ಶ ಅಪರ ಎಲ್ಲಾ ಆಲೋರ ನೀವೇರೆ
ಹ್ಮ್ ಹಂಗೇನಲ್ಲ ಇಂಂತ ತಾಲೂಕೊಳಗೆ ನಮ್ದೇ ನಡತಪ್ಪ ನಾವೊಂದ ಸಣ್ಣ ಸಣ್ಣ ಒಂದ ಹಳ್ಳಿಯಿಂದ ಬಂದ ಪ್ರತಿಭೆಗಳು
ಇವಾಗೆಲ್ಲಾ ಪಿ ಸಿ ಸಿ ಎಲ್ಲಾ ಎಕ್ಸಾಮ್ ಹಾಕಿ ಇದ ಹಾಕಿರೋ ಅಪ್ಲಿಕೇಶನ್ ಇವಾಗೆಲ್ಲಾ ಪೂರ ಪ್ರಿಪೇರ್ ಆ ಕುಂತರ ನ
ಹ್ಮ್ ಪೀ ಸಿ ಹಾಕಿವಿ ನಾ ಓದಕಿನ ನಮ ನೋಡಿ ಓದ್ಡ್ರ ಬಾಳ ಆಗ್ಬಿಟ್ಟ ಈಗ
ಹೌದೌದು ಮತ್ತೆಲ್ಲಾ ಕಟ್ಕೊಂಡವ್ರ ಮತ್ತೆ ಎಲ್ಲಾ ಕನ್ಸ ಈಡೇರ್ಸ್ಬೇಕಂತ
ಹಾ ಹೌದೌದು
ಹ್ಮ್ ಮತ್ ನೀನು ಓದ್ಬೇಕಲ್ಲಾ ಓದಕತನ ಇವತ್ತ ಎತ್ತಲ್ಲ ಅತ್ ಮಾಡಿದ
ಏ ನಾವು ಕ್ಲಾಸ್ ಅಲ್ಲಪ್ಪ ಮಾಸ್ತಿಗಳು ನಾವು
ಎಲ್ಲಾ ಸಲೆಂಟ್ ಹೊಡಿಬೇಕಂದ್ಯಾ
ನಾವು ಡೀಸೆಂಟಾಗಿ ಓದ್ ಓದ್ ಗೊತ್ತಾವಲಧ್
ಹ್ಮ್ ಅದೇ ಅದೇ ಎಲ್ಲಾ ಮಲ್ಸಿ ಬಿೂಡಕ ಮಾತಾಡಿ ಆಮೇಲೆ ರಾತ್ರಿ ನೈಟ್ ಒನ್ ಗಂಟೆಗೆ ಎದು ಓದ್ಬೇಕು ಅಂದೆ ಹ್ಮ್ ಇವಾಗೆಲ್ಲ ಜನ ಹಂಗಗೆನಡದ ಏನ್ ಮಾಡ್ತತಿವ ಓದಿದ್ರೆ ಅವ್ರಿಗೆ ಕಾರ್ಸ್ತ ಇವ್ರಿಗೆ ಕಾರ್ಸ್ತಾರ ನನ್ ದೋಸ್ತಾರ ಬಗ್ಗಿ ಓದು ತಾನ ಹಂಗ ಹಿಂಗ ಅಂತ ಆಮೇಲೆ ರಿಸಲ್ಟ್ ಬರ್ಲಿ ಅಂದ್ರೆ ಮತ್ತ ಹತ್ತತಿ
ಹ್ಮ್ ಹ್ಮ
ಹ್ಮ್
ಈಗ ನಾ ಓದೋದ ಗೊತ್ತತ ಸುಮ್ನೆ ಕಾಸ್ಕೊತ್ ಕು ಕೊಡ್ತಾರ
ಹ್ಮ ಆಯ್ತ್ ಪಿ ಸಿ ಪೊಲೀಸ್ ಅದು ಇದು ಏನೇನ ಅಮ್ಮ ಅಂದಸ್ತಿರ್ತವ ಓದಾಗ ಬಿಡಲ್ಲ ಏನಿಲ್ಲ
ಹ್ಮ್
ಓದಕ್ ಕುಂಂತ ಒಂತನ ಗೊತ್ತಾಗಿ ಇರ್ಬಾರ್ದಂಗ್ ಓದಬೇಕು
ಅದಕ ನಾವ್ ಯಾರಿಗೆ ಹೇಳಕ್ಕ ಹೋಗಿಲ್ಲ
ಹ್ಮ್
ಎನ ಹೇಳ ತಿ
ಇಂಗೆ ಹೊಡೆದಿದ್ದ
ಯಾವ್ದು
ಪ್ಯುಸಿಯಲ್ಲಿ ಹಂಗೆ ಹೊಡೆದಿದೆ ಹಂಗೆ ಸುಮನೆ ಎಲ್ಲು ಮಲ್ಸಿ ಬಿಟ್ಟಿದೆ ಓದ ಡೇಲಿ ಹಂಗೆ ಮಾಡ್ತಿದೆ ಎರಡ್ ತಿಂಗ್ಳ ಅವ್ ಓದ್ತಿದ್ರು ಹಓದ ಟೈಮ್ ನಾನ್ ಸು ಫೋನ್ ನೋಡ್ಕೊಂಡ ಕುಂದರದ ಅದು ಮಾಡದ ಚೂಚ್ ಮಾಡ್ಕೊಂಡ ಕುಂದಿರ್ತಿದೆ ಮೇಲೆ ತಾ ಅವ್ರಿಗೆಲ್ಲ ಮಲ್ಸಿ ಮಲ್ಸಿ ಹಂಗಗೆ ಎರಡು ತಿಂಗಗಳ ಮಸ್ತ್ ಓದಿದಪ್ಪ ಒಳಗಡೆ ಬೇರೆ ಕಡೆ ಬೇರೊಮ್ ಲ್ಲ ಮೇಲ್ಗಡೆ ಹೋಗಕೆ ಲೈಟ್ ಹಾಕೊಂಡ ಕ ಕುಂತ ಹದಿ ನಾಲ್ಕ್ ಐದು ಹಂಟ ಹೋಗದ ಕೆಸಿ ಆಯ್ತ್ ಒಬ್ಬ್ರ ಯಾರ ಸೌಂಡ್ ಮಾಡಿದ್ರ ಮುಗತ್ ಕಸಿ ಸೀದಾ ಮಕೊಂಡ್ ಬಿಡವ ನಾ
ಹ ನಾನು ಮೊದಲ ಅಷ್ಟಲ್ ಹಳಗಿದ್ದೆ ಇವಾಗ ಕಾಲೇಜ ಲೇವಲ್ ಒಳಗ
ಹ್ಮ್ ಹ್ಮ್
ಅವಾಗ ಓದ್ಬೇಕತ್ತ ಮಾಡ್ದಾಗ ಸುಮ್ನೆ ಹುಡುಗರು ಡಿಸ್ಟರ್ಬ್ ಮಾಡವು ಐದ್ ತಿಂಗಳು ಹುಡುಗರ ಜೊತೆ ಸೇರಿ ಇಸ್ಪಾಟ್ ಆಡದು ಎಲ್ಲಾ ಮಾಡ್ಬಿಟ್ಟೇನಿ ಅಂದ್ರ ಓದ್ ಹುಡ್ಗರು ನಾವ್ ಓದ್ಬೇಕಕ್ಂತ ಡಿಸ್ಟರ್ಬ್ ಮಾಡ್ತಿರಾರಲ್ಲಾ ಎಕ್ಸಾಮ್ನೀಪ ಬಂದ ಮಕ್ಳ ಅವ್ರು ಓದ್ಬೇಕುತ್ ಮಾಡಿದ್ರು
ಹ ಹ್ಮ ಆ ಟೈಮಲ್ಲಿ ನಿನ್ ಆ ಮಾಡಿದಿ ನೀನು
ಒಂದ್ಷ್ ಇಟ್ಟತಾರ ಹುಡುಗರಿಗೆಗ್ ಹಾ ಮಾಡಬ ಬಿಟ್ಟಿನಿ ಹಾಳ ಮಾಡ ನ ಎಕ್ಸಾಮ್ ಇನಾ ಎರಡ ತಿಂಗ್ಗಳ ಇತ್ತು
ಹ ಹಾ
ನಾ ಶೀದಾಊರಡೆ ಹೋಗ್ ಬಿಟ್ಟ ಕೆಲ್ಸದ ಊರ ನಾ ಓದಕೊಂಡೆ ಅವ್ರರು ಇದರು ಅದೇ ಕಂಟನ್ಯೂ ಮಾಡಬ ಬಿಟ್ಟ್ರ ಚಟ ಎಳಿದೆ
ಹಾ
ಎಲ್ಲಾ ನಾ ಏನ್ಂಗ ಮಾಡ್ಲಿಕ್ಕಂದ್ರ ಟಾಪರ್ ಗೋಳು ಆಗದು ನೈನ್ ಟಿ ಅಬವ್ ಮಾಡ್ತದ ರಿಜಲ್ಜಾ
ಏನೆಲ್ಲಾ ಫೇಲ್ ಆಯ್ಯಾರ
ಅರವತ್ತು ಅರವತ್ತೈದಕ್ ಬಂದಿರ್ತಾರೆ ಎಲ್ರು
ಹಯ್ಕೊಂಡಿರ್ತ ನಿನ್ ಮೇಲೆ ಏನಪ್ಪ
ಹಾ ನಾವು ಊರ್ಗ ಹೋಗಿ ಹಓದ್ಗೆ ಶಂಬತ್ ರಿಸಲ್ಟ್ ಮಾಡಿನಿ ವೈಗಂದ್ರ ಎಲ್ಲಾ
ನಂಗೆ ಮಾಡಿ ಮತ್ತೆ ಎಲ್ಲರಿಗ ಏನು ಯಾವಾಗ ಓದಿದ ಕಾಣಲ್ಲ ಏನಲ್ಲ ಬರಿ ಹಂಗ ಅಂತ ಅವ್ರ ಹೋದ ಟೈಮ್ ಎಷ್ಟ ಒಂದ ಹದೈದು ನಿಮಷ ಒ ತಾಸ ಸುಡಂಗ ಹಡಂಗ ಹಡಿಬೇಕು ಅವ್ರ ಇವ್ ಕ್ವಷನ್ ಕೇಳ ಇದು ಮಾಡ ತಲೆ ಆಡ್ ಬಿಟ್ಟಿರ್ತ್ತ ಕೆ ಕೆಸಿಗೆ ಆಯತು ನಾನ ಇರಲಿ ಬಿಡಂತ ದೇ ಬಿಡ ಸುಮ್ಮನೆ ಉಡ್ತಿದೆ ಹಾಗೆ ಮಾಡಿ ಮಾಡಿ ಹಾಗ ನೈಟ್ ಎಲ್ಲಾ ಓದಿ ನೈಂಟಿ ಫ ಫೈ ರಿಸಲ್ಟ್ ಮಾಡಿದೆ
ಅಬ್ಬಬ್ಬಬಬ ಅಜ್ಜು ಮಾಡಪ್ಪ
ಯಾವ್ದೋ ಅದ್ರ ಮೇಲೆ ಸಿತ ಅ ಮಾಡಕ ಕುಂತೀ ಯಾವ್ ಸಿಗಲ್ಲ ಯಾವ್ದದು
ಸಿಗ್ತ ಸಿಗ್ತ ಕಷ್ಟ ಪಡುವ ಕಷ್ಟ ಪಡದಕ್
ಹ್ಮ್ ಹ್ಮ್ ಸ ಇತ್ತ ಅಂತೇಳಿ ಅದೇ ಕುಂತೀನನೆ ಯಾವ್ದೋ ಒಂದು ಸಕ್ಕರೆ ಸಾಕಪ್ಪ ಪ್ಪಾ ಡೈರೆಟ್ ಸೆಲೆಕ್ಷನ್ ಅಂತ ಹ್ಮ್
ಹಗೋಬಾರದು ಈಗ ನಾ್ ಮನೆ ಬದೊಳಗೆ ಅದು ಬರ್ದತ್ತ ಅಂದ್ರ ಸಿಕ್ಕೆ ಸಿಕ್ತೈತಿ
ಅದನ್ನು ಕರೆಕ್ಟ್ ಆ ಬಿಡು ಸಕ್ಕ್ರ ಸಾಕಂತ ಹೇಳಂತ ಯದಾಕಂದ್ರೆ ಒನ್ ಬಾಳ ಕಷ್ಟ ಆದ ಏನ್ ಮಾಡ್ತ
ಅದೇ ಮೊನ್ನೆ ನಮ್ಮ ಇಲ್ಲಿ ಒಬ್ರು ಸರ್ ಗೆಸ್ಟ್ಬಂದಿದ್ರು ಒಂದು ಮೋಟಿವೇಶನ್ ಹೇಳಿದ್ರು ಹೆಂಗ್ ಹೇಳಿದ್ರೆ ಗೊತ್ತಾ
ಹಾ
ಒಂದು ಒಂದ್ ಊರ್ ಇರ್ತೈತಿ ಅಂದ್ರ ಒಂದ್ ಊರೊಳಗೆ ಒಂದ್ ಐ ಲಕ್ಷ ಜನಸಂಖ್ಯೆ ಇರ್ತದ
ಹ ಹಾ
ಅದ್ರೊಳಗೆ ಒಂದ್ ಮೂರ್ ಲಕ್ಷ ಗಣ್ಮಕ್ಳು ಇರ್ತಾರೆ ಎರಡ್ ಲಕ್ಷ ಹೆಣ್ಮಕ್ಳು ಇರ್ತಾರ ಅವಾಗ ಏನ ತಿ ಊರಾಗ ಒಂಥರ ಗದನೆ ಮರಿಬೇಕಂದ್ರೆ ಊರನವರಿಗೆಲ್ಲಾ ಊ ಬೆರವಣಿಗೆ ಮಾಡಿದ್ರೆ ಅಷ್ಟೇ ಗತ್ತನಾಗ ಇದ್ದಂಗಗೆ ಅದು ಸುಮನೆ ನಮ್ಮ್ ಹತ್ರ ದುಡ್ಡ ಐತಿ ಅದ ಐಂದ್ರೆ ಗತ್ತಲ್ಲ ಅದು ನೀ ಏನೋ ಸಾಧನೆ ಮಾಡಿರ್ಬೇಕು ಸಾಧನೆಯಿಂದ ಮರವಿಗೆ ಮಾಡಿ ಊರ್ ತುಂಬಾ ಮೆರಣವನಿಗಿ ಮಾಡಿ ನಿನ್ ಬಗ್ಗೆ ಗೊತ್ತ್ತಂದ್ರ ಅವಾಗ ಊರೆಲ್ಲ ನನ್ ಬಗ್ಗೆ ಹಡ್ಕೊತವ
ಹೌದು ಎಲ್ಲಾ ಸುಮ್ ಸುನ್ ಇದದಂಗ ಹೆಸರು ಇದತಗೊಂತಾರ ಮತ್ತ ಅವ್ರು
ಯಾಕಂದ್ರ ಒಂದು ಕಾಂಪಿಟಷನ್ ಇಡ್ತಾರ ಅವ್ರಾಗ ಏನಂದ್ರ ಈಗ ನಿಮ್ದೊಂದ ಊರಪ್ಪ ಸಣ್ಣ ಊರ್
ಹೂ
ಸಣ್ಣೂರನಕ್ಕ ಏನ್ ಮಿನಿಮಮ್ ಒಂದ್ ಹತ್ ಸಾವಿರ ಜನ ಇತ್ತ ಅನ್ಕೊ ನಿಮ್ಮೂರಾಗ ಒಂದ್ ದೊಡ್ಡದೊಂದು ನದಿ ಹರಿಯುತ್ತದ ಅದು ಮಳೆಗಾಲದಾಗ ತುಂಬಿ ಹರಿತಿರತ್ತದ ಅದೇನು ಬ್ರಿಜ್ ಜೀಗಿತ್ತ ಅತ್ಯತ್ತ್ರದ ನೀರುಗಳೆಲ್ಲ
ಹೌದು
ಆ ಟೈಮ್ ದಾಗ ನೀಮ್ ಊರಾಗ ಒಂದು ಡಂಗರ ಹೊಡಿತಾರ ಅಂದ್ರ ಆ ಬ್ರಿಡ್ಜ್ ಮ್ಯಾಗ ಯಾರ ಆ ಕಡೆ ದಂಡಿಗೋಗಿ ಈ ಕಡೆ ದಂಡಿ ಬರ್ತಾರ ಆ ಊರ್ ತುಂಬಾ ಸನ್ಮಾನ ಮಾಡತಿವಿ ತಿರುಗಾಡ್ಸಿ ಅಂತ ಹೇಳಿ
ಹೌದೌದ
ಎಲ್ರು ಬರ್ತಾರ ಹತ್ತು ಸಾವಿರ ಮಂದ ಬಂದ್ ಎಷ್ಟು ನೋಡ್ತಾರ ಅದ್ರಾಗ ಆ ನೀರ್ ನೋಡಗೆ ಅಷ್ಟು ಒಂದ ಐದು ಸಾವಿರ ಮಂದಿ ಅಂಜಿಗೆ ಕೆಸಿ ಇಂದು ಸರದ ಬಿಡ್ತಾರೆ
ಹಾ ಇನ್ ಐದ್ ಸಾವಿರ ಉಳಿತಾರ
ಇನ್ಐದ್ ಸಾವಿರ್ ಉಳಿತಾರ ಅದ್ರಾಗ ಕಾಂಪಿಟಷನ್ಗೆ ನಿರ್ತಾರ ನಿಂತ್ತಾಗ ಏನ್ ಅನಸತ್ ದ ಏ ಓಡತ್ತೀವ ಐದು ಸಾವಿರ ಮಂದಿ ವಜ್ಜಿಗೆ ಮತ್ತತ್ ಬ್ರಿಜ್ ಗೆ ಮುರದದಂತಿನಿಂತ ಹೇಳಿ ಮತ್ತೊಂದ್ ಅರ್ಧ ಮಂದಿ ಸರ್ಕೊಂಡ್ ಬಿಡ್ತಾರ ಅವಾಗೇಏನ ಆತ್ತದ ಎರಡುವರೆ ಸಾವಿರ ಮಂದಿ ಉಳಿತದ ನೂರಲ್ವಾ ಎರಡುವರೆ ಸಾವಿರ
ಹ್ಮ ಇನ್ನ ಎರಡುವರಿ ಸಾವಿರಾ ಅವ ಎರಡ್ರವರಿ ಸಾವಿರ ಓಡ್ತಾರೆನ್
ಎರಡರ್ ಸಾವಿರ ಜನ ಓಡೋ ಟೈಮದಾಗ ಹಿಂದ ನಿತ್ತಾವರ ಎನ ಅಂತ್ತಾರ್ ಹುಚ್ಚಹಿಡದನಪ್ಪ ಸುಮನೆ ಓಡ ಹೋಗಿ ಬ್ರಿಜ್ ಮುರಿದ ಹೋಗಿ ಇಲ್ಲ ನೀರ್ ಮ್ಯಾಗ ಬಂದ್ ಹರರ್ಕೊಂಡ್ ಹೋಗಿ ಏಂತ ಆಯ್ತ ಅಂದ್ರ ಯಾರ ಸುಮ್ನೆ ಅವ್ರವರು ಹಣೆ ಬರ ಬಿಟ್ಟದತ್ತ ಬೈತಾರೆ ಈಗ
ಹ ಹೌದು ಯಾರು ಮತ್ತ ಒಂದಿಬ್ರು ಉಳಿತಾರ
ಹ ಅದರಾಗ ಒಂದು ಎರಡ್ ಸಾವಿರ ಜನ ಸರ್ಕೊಂಡ್ ಬಿಡ್ತಾರೆ ಐದನೂರು ಮಂದಿ ನಿಂದಿರ್ತಾರ ಅಲ್ಲಿ
ಆಬಬ ಅಂದ್ರೆ ಇನ್ನ ಧೈರ್ಯಾಗ ನಿಂತಾರ್ ನೋಡ ಮತ್ತೆ
ಹಾ ಅದೇ ಅವ್ರು ಒಟ್ಟ ಊರಾಗ ಹುಡುಗಿಯರ ಮುಂದಎಲ್ಲಾ ಶೋಕಿ ತೋರ್ಸ್ಬೇಕು ಕೂ ಮೆರಿಬೇಕನ್ನೋದು ಅವರದೀತ್ತು
ನಮ್ಮ ಹೆಸ್ರು ತಗೋಬೇಕು ಎಲ್ಲೆಲ್ಲಿ ಹೋದ ಕಡೆ ಸನ್ಮಾ ಸ ಏನಂತ ಎಲ್ಲ ಕೈ ಎತ್ತಿ ಮುಗಿಬೇಕ ಆತರಾ
ಹಂಗಾಗಿ ಐದನೂರ್ ಮಂದಿ ಇರ್ತತ್ ನೋಡು ಇನ್ನೇನ್ ಆನ ಇವರ್ ಮಾರ್ಕ್ ಶರ್ಟ್ ಅಂತಿರ್ತಾರ ಶರ್ಟ್ ಅನಗ್ ಅರ್ಧ ಮಂದಿ ಸರಕೊಂಡ ಬಿಡ್ತರ್ ಹಿಂದಕ್ ಅಂಜಿ ಕೆಸಿ ಸರಿನಾ ಅಲ್ಲಿೇನ ಎರಡೂವರಿ ನೂರು ಜನ ಉಳಿತ್ ತದ ಉಳ್ಯನ ಮತ್ತೇನ್ ಮಾಡ್ತಾರ ಇನ್ನೊಂದ್ಸಲ ಶಟ್ ಗೋ ಅನ್ನೋದ್ರಾಗ ಓಡ್ತಿರ್ತಾರ ಓಡಗೆ ಹಿಂದ್ ನಿಂತಿರ್ತಾರ ನೋಡ ಉಳ್ಕದ ಮಂದಿ ಎಷ್ಟು ಒ ಒಂಬತ್ತು ಸಾವಿರದ ಏಳ್ನೂರ ಐವತ್ತು ಮಂದಿ ಇರ್ತಾರಲ್ಲ ಅವರು ಏ ಬ್ರಿಜ್ ವಾ ವಾ ಬರಕತ್ತಗ ಬರಕತ್ತ ಬ್ರಿಜ್ ಮ್ಯಾಗ ಬಂದದ ನೀರ್ ಸತ್ರ ಸತ್ರ ಹಿಂಗ ಅಂದ್ ಬಿಡ್ತಾರ ಅದ ಅದ್ರಾಗ ಏನ ಆ್ತದ ಎರ್ನೂರ ಐವತ್ತು ಮಂದಿ ಹಗ ಎರಡ್ನೂರ ಮಂದಿ ಹಿಂದ ಕೊಡಿ ಬಂದ್ ಬಿಡ್ತದ ಇನ್ನ ಐವತ್ ಮಂದಿ ಓಡ್ತಿರ್ತಾರ ಐವತ್ ಮಂದಿ ಏನ್ ಅನ್ಸ ದ ಒಂದ್ ಇಸ್ ಮಂದಿಗೆ ಏ ನೋ ಹೋಗಿಲ್ಲ ಬಿಡಪ್ಪಾ ಇದು ಓಡ್ಯಾರ ಏನ್ ಮಾಡಂ ಸುಮ ಜೀವ ಇದ್ರ ಬದುಕ್ತಿವಿ ಅಂತೇಳಿ ಎಲ್ಲರ ಹಿಂದಕ್ ಬಂದ್ಬಿಡ್ತಾರ ಒಬ ಒಬ್ಬನ ಓಡಿ ಹೋಗಿ ಬಿಡುತ್ತಾನ
ಒಬ್ಬ ನ ಓಡಿಹೋಗತಾನ
ಹ ಒಬ್ಬನಿ ಓಡ ಹೋಗ ಲಿತಾನ ಹೋಗಿ ದಂಡಿ ಮುಟ್ಟಿ ಬರಾಗ ನೋಡತಾನ ಹಿಂದ್ ಯಾರ ಅವನೇ ವಿನ್ನ
ಅವನಿನ ಆಯ್ತ ಆರಾಮ್ ಎಲ್ಲಾ ಊರೆಲ್ಲ ಮ ಮೆರವಣಿಗೆ ಮಾಡ್ಕೊಂಬಂದಾರ.
ಹ್ಮ್ ಅವ್ನಿಗ್ ಕೇಳ್ತಾರ ಯಾಕಪ್ಪಾ ಎಲ್ರು ಅಂಜಗೇಶ್ ಹಿಂದಕ್ ಸರ್ದ್ರು ನೀ ಯಾಕ ಸರ ಅಂಗ ಅಂತತರ ಅವ ಏ ಕಿವರಲ್ಲ ಕಿವಿನೇ ಇರಲ್ಲಫಸ್ಟ್ ಆಫ್ ಆಲ್
ನನ್ ಕಿವಿ ಕೇಳಲ್ಲ ಅದಕ್ಕೆ ನಾನನ್ ಹಂಗೆ ಹೋಗಿ ನನ್ ಏನ್ ಹೇಳಿದನಿ
ಹ್ಮ ಆ ಹಾ ಅಂತರ್ತಾನ ಏನ್ ಮಾತಾಟಾರ ಅ ಗೊತ್ತಿರಲ್ಲ ಹಂಗೆ ಈ ಸ್ದು ಈ ಪ್ರಪಂಚ ನಾವು ಹಂಗೆ ಇರ್ಬೇಕು ಕೇಳಿದ್ರು ಕೇಳಾರದಂಗ ಕಂಡ್ ಕಂಡರು ಕಾಣ್ಲದಂಗ ಇರ್ಬೇಕಕ್ ಈಗ
ಹಂಗೆ ಹೆಂಗೆ ಹೊಳಿಬೇಕು ನಾವ್ ಹಂಗೆ ಒಡಾಂಗಿದ್ರೆ ಸು ಎಲ್ಲರ ಮುಂದೆ ಹೊಳಿದ ಹೋದಾಗತ ನಂ ಹ ಹೆಂಗ ಅಂತಯ್ತ ಅಂದ್ರೆ ಮುಗಿಯತ್ ಬರ ಅದು ಚುಚ್ಚ ಮಾಡೋದ ಏನೇನೋ ಮಾಡ್ತಿರ್ತಾರ ಮತ್ತ
ಮತ್ತಲ್ಲರದಂಗಗೆ ಓದ್ಕೋಬೇಕಕ್ ಕೇಳ ಅತ್ತೆ ಯಾರಿಗೆ ತೋರ್ಸ್ಕೊಲ್ಲಪ್ಪ ನಾ ಓದೋದು
ಹ್ಮ್ ಹಂಗೆರ್ಬೇಕ ನಾವನ್ಂಗಪ್ಪ ನಾವ್ ನಂಗಗೆಲ್ಲಿ ಕೆಲ್ಸ ಮಾಡ್ತಿರ್ತಿವಿ ಮನ್ ಹಂಗೆ ಕೆಲ್ಸ ಮಾಡ್ತಿರ್ತಿವಿ ಹಂ ಎಲ್ಲ ಓದ್ತಿರ್ತೀವಿ ನಾವು
ಹ್ಮ್ ಮಾಷ್ಟಟರ್
ಹ್ಮ್ ಸುಮ್ಮನೆ ಎಲ್ಲ ಅವ್ರಿಗೂ ಇದು ಮಾಡ್ಕಂಡ ಆಮೇಲೆ ಎಲ್ಲಾರ್ದ ಎಲ್ಲಾ ಮಾಡ್ಸಿ ಹ್ಮ್ ಎಲ್ಲ ಇವಾಗ ನಡದೆಲ್ಲ ನಡದೆೇ ಎಲ್ಲ ಹಂಗೆ ಹಂಗೆ ನಡಕತ ಇವಾಗೆಲ್ಲ
ಏನು
ಅ ಏನನ್ ಗೊತ್ತಾಯ್ತ ಅಂದ್ರ ಅವರು ಅಲ್ಲ ಮಾಟ ಮಾತ್ರ ಮಾಡ್ಸೊಂಡ್ ಬರೋದು ಇ ಮಾಡ್ಸಕೊಂಡ್ ಬರೋದು ಎಲ್ಲಾ ಪೂರಾವು ಪೂಜಾರಿಗಳು ಅಂದ್ರೂ ಪೂರಾ ಅವ್ರಗ ಅಂದ್ರು ಪೂರ ಭಾರಿ ಆಗಿಬಿಟ್ಟದ ಸಲೀಸ ಆಗಬಿಟ್ಟದ ಬರೋದ ಹತ್ ಸಾವರ ಕೊಡ್ತಾರ ಐದ್ ಸಾವಿರ ಹ್ಮ್ ಮಾಟ ಮಾತ್ರ ಮಾಡೋರು ಪೂಜಾರ ಅವ್ರಿಗೆ
ಅ ಮುಂದ್ ಅವ್ರ ಮನನು ಹಾಳತ್ತತೈದ ಈಗ ಬೇರವ್ರ ಮನೆ ಹಾಳ ಮಾಡ್ತಾರಲ್ಲಾ ಮುಂದ್ ಅವ್ರ ಮನೂ ಇದ್ದಿದ್ದೆ ಅದೆಲ್ಲ
ಒಂದ ದಿವ್ಸ ಆಗುತ್ತೆ ಒಂದ ಒಂದ
ಕಾಲಾಯ ತಸ್ಮೈ ನಮ್ಮ ಅನುಭವ ಕಷ್ಟೆ
ಹ್ಮ್ ಅಷ್ಟೇ ಅನ್ಕನ್ ಸುಮ್ಮ್ನೆ ಇದ್ ಬಿಡಬೇಕು
ಹ್ಮ್ ಹ್ಮ ಹ್ಮ
ಯಾರು ಹುಷಾರಾಗಿರ್ತಾರಲ್ಲಾ ಎಷ್ಟು ನಮ್ದಾಯದಪ್ಪ ನಿಂದು
ನಂದು ನಾವ ಹೋಗ್ಬೇಕು ಮನ್ ಫೋನ್ ಹಚ್ಚಿಲ್ಲ ಮತ್ ಮನಯ ಫೋನ್ ಮಾಡತಾರ ಈಗ ಓ್ತವ ನ ಆಮೇಲೆತನ್
ಹ